ಹಲೋ ಮೊನ್ನೆ ಇ ಮೊಟ್ಟಿಕಲ್ದು ಒಂದು ಅಡೆನೆನ್ಸ್ ಬೇಕಿತ್ತು ನನಗೆ
ಹಾ
ಅವಳಿಗೆ ನಮಗೆ ಗೊತ್ತಿರೋಳ ಮ್ಯಾಮ್ ಅವಳು ಅಂದ್ರ ಸ್ವಲ್ಪ ಗೊತ್ತು ಅಷ್ಟೇ ಬಾಳ ಗೊತ್ತಿಲ್ಲಾ
ನೆಚ್ಚೋಳಿನ ಬರೀ ಟೀಚರಾ ಹಾ ಹಾ
ಅ ಸಿ ಎಸ್ ಡಿಪ್ಟ್ಮೆಂಟ್ ಅವರು ನಾನು ಒಟ್ಟಿಗ ಅಟೆಂಡೆನ್ಸ್ ಬೇಕು ಮ್ಯಾಮ್ ಅದು ಹಓ್ ಯ್ದ ಈ ವರ್ಶಾಪ್ ಮಾಡ್ನೆ ಹೆಚ್ಚುಡಿ ಚೂಡಿ ಹ ಅವನು ಅಟೆಂಡೆನ್ಸ್ ಕೊ ಹಾಂ ಸಿ ಎಸ್ ಎಚ್ ಡಿಗೆ
ಹಾ ಆದ ಇವ್ರಗ್ ಬಂದಿಲ್ಲ ಅಂತೇಳಿ
ಅವ್ಳು ಈ ಸಿ ಎಸ್ ಎಚ್ ಡಿ ಬಂದಿಲ್ಲ ಅಂತ ಹೇಳಳೆ ಸಿಕ್ಕಿಲ್ಲ ನಮಗೆ ಅಂತ ಹಾ್ ಇವನು ಏನದು ಮ್ಯಾಮ್ ಕೇಳ ಎಫ್ ಎಸ್ ಎ ಪಿ ಡಿನ ಹ ಮ್ಯಾಮ್ ಕೇಳಿ ಹೇಳಿ ಕೇಳ ನಾನು ನಮ್ ಹೆಚ್ಚೋಡಿ ಸರ್ ಕಳ್ಸಿದಿದ್ದಾರೆ ಅಂತ ಇಲ್ಲ ಅಂತ ಹೇಳಿದ್ರೆ ನಾ ಹೆಚ್ಚುಡಿ ತಕೋದೆ ನಮ್ ಹೆಚ್ಚೋಡಿ ಹತ್ರರ
ಹಾ
ಅವನ್ವಾಗ ಕೇಳಿದ್ರೆ ಅವನು ಹೊಡೆಯಕೆ ಬರ್ತಾನಲ್ಲಿ ಅವತ್ತೇ ಕಳ್ಸಿನಿ ಹಾ ನನಗೆ ಮತ್ತತ್ ಹೇಳ್ತಲ್ಲ ಅಂತ ಸರ್ ಕಳ್ಸಿಲ್ಲನ್ ಸರ್ ಅಂತ ಹೇಳ ನನ್ ಪ್ರೂಫ್ ತೋರ್ಸ್ದ ಅವ್ನು ಕ ಮೇಲೆ
ಹಾ
ಅಟೆಂಡನ್ ಶೀಟ್ ಅಟ್ಯಾಚ್ ಮಾಡ ತೋಿದ ಹೇಳ್ದ ಅವಳಿಗೆ ಅವಳ ಇಲ್ಲ ಒಂದೇ ಇಲ್ಲ ಅಂತೆ ಸಿ ಎಸ್ ಎಚ್ ಡಿ ಅ ಅವತ್ ಹೆಸರು ಬರ್ದ್ ಬಂದೆಮಗು ನಂದು ಇನ್ನು ಅವ ರೂಮ ಒಂದು ನಾವವು ಬಂದು್ ಹೊಸಸ್ಕ ಕೊಟ್ಟೆದು
ಹಾ ಹಾ
ಮೂರ್ ಜನ್ದ ಹೆಸರು ಬಾರ್ದ ಆಕ್ತನ ಕೇಳ್ತೀನ ಅಂತ ಹೇಳಿದ್ದ್ ನಾನು ಬಿಟ್ಟು ಕೇಳ್ತಾಳ ಅಂತ ಸುಮ್ಮಾಗಿ ನನಗೇನು ಗೊತ್ತಿಲ್ಲಟೆನ್ ಇಲ್ಲ್ಲ ಅ ಆಾಮಾಗಿದ್ದೀಿ ನಾನು
ಹ್ಮ್
ಆತ್ ಮೊನ್ನೆ ಶನಿವಾರ ಅದ ಮುಗಿತಲ್ಲ ಹೊಟ್ಟಿಗೆಲ್ಲಿ ಇದದ್ವಲ್ಲ ಫೈನಲ್ರಿ ಫೈನಲ್ ರಿವ್ಯೂ
ಹಾ
ಒತ್ತು ನಾಲ್ಕವರೆ ಅಟೆಂಡನ್ಸ್ ಇದು ಅಟೆಂಡೆನ್ಸ್ ಶೀಟಗಳು ಎನ್ ಇದು
ಅೆ ಕರೆಂಟ್ ಇಲ್ಲ ಇದಿಲ್ಲ ಅಂತವ ಅದಾ
ಹ ನಮ್ ಕ್ಲಾಸ್ ನಮ್ ಮೂರ್ ಜನದ ಅಷ್ಟೇ ಅಯ ನಂದು ನಮ್ ರೂಮ್ಟ ಇ ಹೊಸ್ಕ ಕೊಟ್ಟಿದೆ ಅಷ್ಟೇ ರೆಡ್ಡಿ ಐತಿ ಬೇರೆ ಎಲ್ಲರಿಗ ಟ್ರನ್ನಿಂಗ್ ಸಿಗತ್ತೆ ಓಕೆ ಓದೆ ನಾನು ಡಿಪಾರ್ಟ್ಮೆಂಟ್ ಕೇಳೋಣ ಅಂತ ಡಿಪಾರ್ಟ್ಮೆಂಟಲ್ಲಿ ಇರಿಲ್ಲ ಅವಳು
ಮತ್ತೆ ಕಂಡೋನೇಷನ್ ಏ ಹಾಕ್ಬೇಕಾಯ್ತಲ್ಲಾ
ಅಲ್ಲ ಡಿಪಾರ್ಟ್ಮೆಂಟ್ ಅ ಎಲ್ಲ ಕೇಳ ಡಿಾರ್ಟ್ಮೆಂ ಅಲ್ಲಿ ಮಸಜ್ ಆಗಿದೆ ಅವಳಿಗೆ
ಹಾ
ಹತ್ ಕೇಳಿದ್ರಲ್ಲ ಯಾಕ್ತನ ಅಂತ ಹೇಳಿದ್ರಿ ಮತ್ತೆ ಇದು ಹಾಕಿಲ್ಲ ಹಂಗ ಹೆಂಗ ಅಂದ
ಹಾ
ಲೆಟರ್ ಬರ್ಕೊಂಬ ಒಂದು ಹಾರ್ಡ್ ಕಾಪಿ ತಗೊಂಬ ಅಟೆಂಡೆನ್ಸ್ ಶೀಟ್್ ಅವತ್ತಂದು ಅಂದ್ರೆ ಕೊಡ್ತನ ಒನ್ ಅಟೆಂಡೆನ್ಸ್ ಒಂದು
ಓಕೆ
ಹಾ ಮ್ಯಾಮ್ ಆನ್ಲೈನ್ ಕಳಿಸತೀನಿ ನಂದು ಇಲ್ಲ ಆರ್ಡ್ ಕಾಪಿ ತಗೊಂಬ ಅಂದು ನಾನು ಅಮ್ಮ ನಮ್ ಸಿ ಸಿ ಹತ್ರ ಅ ಇಟಿಟ್ಯಟ್ ಆ ಹ ಹ ಎಂತ ಟೈನ್ ಸಿಟಸ್ೋಬೇಕಲ್ಲ ಅದು ಒ ತಿಂಗಳದಿಂದ ಹೊಟ್ಟೆಗಾಲ ಎಲ್ಲಿ ಎಲ್ಲಿ ಹುಡುಕ್ತಿವಿದನ್ನು ಆ ಎಮ ಕೇಳ್ಕೊಂಡು ಅಯಮ್ಮ ಯಾರ ಇನ್ನೊಬ್ರು ವಯಸ್ಸ ಮ್ಯಾಮ್ ಇದ್ರಲ್ಲ ಹಳೆ ವಯಸ್ ಮ್ಯಾಮ್ ಹಾ ಅವ್ರತ್ರ ಇರೋದ್ರ ಎಲ್ಲ ಕೇಳ ಇಸ್ಕೊಟ್ಲು
ಹಾ
ಭಾನುವಾರ ಈಸ್ಕೊಟ್ಲು ಸಂಜ್ ಬೆ ಸೋಮವಾರ ಬೆಳಿಗ್ಗೆ ಹೋದೆ ಎಲ್ಲ ತಗೊಂಡು ನಾನು ಹೊಸಕೋಟೆ ಹೋಗಿದ್ದೆ ರೂಮೇಟ ಊರಿಗೆ ಹೋಗಿದ್ದ
ಹ್ಮ ಹಾ
ಓ ನಾನು ಹೊಸಕಟ್ಟೆ ಹೋಗ್ತೀಿವಿ ನೀ ಕಾಲೇಜ್ ಗೇಟ ಇದಿದ್ದೀನಿ ಅವಾಗ ಅಪ್ಡೇಟ್ ಲಿಸ್ಟ್ ಆಗ್ತಾಳೆ ಇದು ಪರ್ಟಿಕಲ್ ಅದ್ರಲ್ಲಿ ನೋಡ್ರೆ ನೈಂಟಿ ಒನ್ ಪರ್ಸೆಂಟ್ ಇದೆ
ಚೆ
ಇಲ್ಲಿ ಎಷ್ಟು ಸೀಟು ಮಾಡಯ್ತು ಅಂದ್ರೆ ಡಿಪಾರ್ಟ್ಮೆಂಟ್ ಹೋಗೋ ಮಾಡ ಬೈಕ್ ಅಂತ ಹೋಗನ ಅವಳಿಗೆ
ನೀಂಗ ಅಷ್ಟಾದ್ರೆ ಬಿಡು ನೀನ್ ಅಷ್ಟಾದ್ರೆ ಬಿಡು ನಮ್ದ್ ಏನ ಆಯ್ತಂದ್ರ ನಮ್ದು ನಾನ್ ಹೇಳಕ್ಂದ್ರೆ ನಾಲ್ಕ್ು ಕ್ಲಾಸ್ ಕರೆಕ್ಟ್ ಆಗಿ ಮಾಡಿದಿ ನಾಲ್ಕು ಪ್ಲಸ್ ಒಂದ್ ಆರು ಆರು ಏಳು ಅಷ್ಟೇ ಮಾಡಿದಂ
ನಿಮ್ದು ರೋಬೊಟಿಕ್ಸಾ
ಅದಾ ಮೊನ್ನೆ ಲಾಸ್ಟ್ ಅಲ್ಲಿ ಇದು ರಿಪೋರ್ಟ್ ಕೊಡ್ಬೇಕಲ್ಲ ಅವತ್ತು ಕೊಟ್ಟಾಗೋದಾಗ ನಾನು ನ ಅವವನು ಅಣ್ಣು ದೊಡ್ಡಣ್ಣ ಹೋದ್ರ ಆ ಸಮೇತ್ನಳೆ ಅಣ್ಣ ಸಮೇತನಾಳ ಅಲ್ಲ ಇವನು ಹೌನು
ಹಾ ಹಾ ರನು ಹ ಅರ್ಧರನು
ಅವನ ಹೋದ್ರ ಅವನ ಜೊತೆ ಅವನಮ್ಮನ್ ನಮ್ ಟೀಮಲ್ಲ ಅವನು ಅವರು ನಾನ್ಾದ್ರೂ ಒಂದ್ ನಾಲ್ಕೈದು ಅಟೆಂಡ್ ಮಾಡಿದ್ದೀಿ ಕರೆಕ್ಟ್ ಆಗ ಅವ್ನ್ ಎರಡೂ ಅಟೆಂಡ್ ಮಾಡಿಲ್ಲ ಕರೆಕ್ಟ್ ಆಗಿ ಯಾಕಂದ್ರೆ ಅವವಾಗೆಲ್ಲ ಇದು ಇ ಬಂದ್ಬಿಡದಲ್ಲ ಆ ಆಟಗಳ ಆಟ ಸ್ಪೋರ್ಟ್ಸ ಹ ಅದಕ್ಕೆ ಈ ಮೊನ್ನೆ ಹೋದ್ರಪ್ಪ ಹೋಗ್ಬಿಟ್ಟಿ ಹ ಅಪ್ಪುನ ಹತ್ರ ಸ ನೋಡಿ ಸರ್ ಹಿಂ ಹಿಂಗೆ ಹಿಂ ನಮ್ಮ ಹತ್ರ ಇದು ಇಲ್ಲ ಇ್ದಲ್ಲ ಸೈನ್ಿದೆ ಅ ಪ್ರೂಫ್ ಇತಲ್ಲ ಅ ಲಕ್ಟ್ರದದು
ಹ ಆದ್ರೂ ಲಲೆಟ್ರ ಬರಿದ್ರಲ್ಲ ಹ್ಮ್
ಕೊಡ್ರಿ ಆಟೆನ್ಾಿದ್ರ ಅವನ ಏನತಾನನ್ ಗೊತ್ತಾ ನಾಳೆ ಬರ್ರಪ್ಪಾ ಅಯಪ್ಪಾ ಒಂದೇ ಮಾತ್ ಹೇಳಿದು ಏನಂದ್ರೆ ನಿಮ್ಗೆ ಏನಾದ್ರು ಇನ್ ಫ್ಯೂಚರು ನೀವು ಎನ್ ಎಸ್ ಎಸ್ ಆರ್ ಅಲ್ಲಿ ಬಿದ್ರರೆ ಅವಾಗ ತೋರ್ತ್ರಪ್ಪಾ ಅಂತೇಳೋಣ ಆಯ್ತಾ ಸರ್ ಆದರೂ ನಮ್ಮ ಹತ್ರ ಇದಿಲ್ಲ ಸರ್ ಪ್ರೂಫ್ ಹಾಕ್ಿಬಿಡಿ ಸರ್ ಅಂತ ಹೇಳಿದ್ರೆ ನಾನನ್ ಹೇಳ್ತಲ್ಲಪ್ಪ ಅಂಟನೆನ್ಸ್ ಬಗ್ಗೆ ನೀವು ಚಿಂತೆ ಮಾಡಕಕ್ ಹ್ಿಡಿ ಏೋ ನೀವು ಬಿದ್ರೆ ನನ್ ಕರೀತಿಾವಾಗ ತೋರಿಸಿ ಅಂತ ಹೇಳನಾ
ಹ್ಮ್
ಇ ಇವಾಗವರೆಗೂ ನಮ್ ಆಕೆ ಮೆಸೇಜ್ ಹಾಕಿಲ್ಲ ಏನಂತ ಯಾರು ಬಿದ್ದವರೆ ಅಟೆಂಡೆನ್ಸ್ ಇಲ್ಲ ಅಂತ ಏನೂ ಹಾಕಿಲ್ಲಪ್ಪ ಈಗ ನಿಮ್ಮ ನಿಮ್ಮ ನೋಡಿಿ ನಿಮ್ಮ ಮತ್ತೆ ಬೇರೆಯವರ ಅಲ್ಲಲ್ಲಿ ರ ಇಷ್ಟುಷ್ಟು ಜನ ಆಟಏ ಇದೆ ಆ ಯಾರ ಇಲ್ಲ ಕ ಕುಡಡಿರಿ ಇ್ ಕುಡಿ ಕ ಡೊನೇಷನ್ ಗಿನ್ಡೊನೇಷನ್ ಕೊಡ ಅಂತ ಹೇಳ್ತಾರ ನಮ್ಗೆ ಇವಾಗವರ್ಕೂ ಏನುೂ ಕೊಟ್ಟಿಲ್ಲ ಏನು ಕಳ್ಸೂ ಇಲ್ಲ ಅವನು
ಕಳ್ಸಿಲ್ಲ ಏನನು ಮತ್ತೆ ಹೆಂಗ್ ಗೊತ್ತಕತ್ತೆ ಏನ್ ಲಿಸ್ಟ್ ಅಟೆಂಡೆನ್ಸ್ ಐತಲ್ಲ ಅಂತೂ
ಹಾ ಮತ್ತೆ ಏನ್ ಹೇಳ್ತವನ ಇ ಏನದ ನಿಮ್ಗೆಲ್ಲ ಎಷ್ಟು ರಿಪೋರ್ಟ್ ಮಾಡಿಬೇಕಾ ನೀವು
ಹ್ಮ್ ರಿಪೋರ್ಟ್ ಮಾಡಿ ಕೊಡಬೇಕಿತ್ತು ರಿಪೋರ್ಟ್ ಏನು ಕೊಟ್ಟಿಲ್ಲ ಅಲ್ ರಿಪೋರ್ಟ್ ಮಾಡೀಿನಿ
ಹಾ
ಆದ್ರೆ ಸಬ್ಮಿಟ್ ಮಾಡಿಲ್ಲ ಅದು ನಾನ ಊರಿಗೆ ಬಂದೆ ಅವಳ ನಮ್ಮ ಗ್ರೂಪ್ ಹುಗಿ ಅವಳು ಅವಳು ಸಬ್ಮಿಟ್ ಮಾಡದ್ ನಾನು ಉಊರಲಿಲ್ಲ ಅ ನಾನೇ ಮಾಡ್ಲಿ
ಎಷ್ಟು ಎಷ್ಟು ಎಷ್ಟು ಕಾಪಿ ಕೊಡ್ಬೇಕದ ಏನ್
ಹಾ ಫುಲ್ದು ಬುಕ್ ಥರ ಮಾಡಿ ಏನು ಮಾಡ್ಿಸಬೇಕಕ್ು ರಿಪೋರ್ಟ್್ದಾರ
ಓದ ಸತಿ ಡ ಎಳವಣ
ಹ್ಮ
ಒಂದೇ ಕೊಡ ಅಂತ ಹೇಳೋನ
ಹಾ
ಮಕ್ಕಳ ಎಲ್ಲ ಕೊಟ್ಟಿದ್ದೀರ ಒಂದು
ಒಸತಿ ಎಲ್ಲ ಒಂದು ಹೊಸತ್ ಎರಡು ಕೊಟ್ಟಿವವಿ್ ನಾವು ಎರಡು
ಹಓ್ಸತಿ ನಾವವು ಹೇಡ್ಕೊಟ್ಟು ಈ ಸರಿ ಒಂದೇ ಅಂತೇಳವನನೆ ಒಂದೇ ಕೊಟ್ರಿ ಒಂದೇ ಕೊಟ್ಟಿದ್ದೀರ ಮತ್ತೆ ನಿಮ್ದು ಹೆಚ್ಚ ಡಿ ಸೈನ್ ಅವರು ಹಾಕ್ಸ್ತಾರ ಇಲ್ಲ ನೀನು ಹಾಕ್ಸ್ಬೇಕಾ
ಅವ್ರೇ ಆಗ್ತಾರನ ಅವ್ರು ಸಿ ಎಸ್ ಚುಡಿನ ಆಗ್ತಾನಾನ
ಅಂದ್ರ ನೀನ್ ಹಾಕ್ ನೀನ್ ಹಾಕ್ಬೇಕ ಅವರು ಹಕ್ಸ್
ಅವ್ರ ಹಾಕ್ಸ್ ಕೊಡ್ತಾರ
ನಮ್ದು ಹಓದ್ತಿ ನಾವೇ ಹಾಕ್ಸ್ಕೊಬೇಕಂತ್ರು ನಾವೇ ನಂಗೆ ಬಿಟ್ಟಿದ್ರೆ ಈಗ ಈಗ ಏನೇನೋ ಹೇಳ್ತಾರಪ್ಪ ನ ಅದಕ್ಕೆ ನಾನು ಹೇಳ್ತಲ್ಲ ನಾನನ್ ಅದಕ್ಕೆ ಈಗ ಒಂದ್ಸತಿ ಎಕ್ಸಾಮಂ ಮುಂಚೆ ಕೇಳ್ಕೊತೀನಿ ಹೋಗ್ತೀನಿ ಸರ್ ಎಷ್ಟು ಕೊಡ್ಬೇಕಂತ ಒಂದ ಎಡ ಅಂತ ಇನ್ನೊಂದ ಅಂತ ಹೇಳಿದ್ರೆ ಅವಾಗ ಹಾಕ್ಸ್ಬಿಟ್ಟಿ ಕುಟ್ಬಿಡ್ತೀನಿ ಅವನ್ ಮಕ್ಕ
ಏನುಮದು ರ ರಿಪೋರ್ಟ್ ರಿಪೋರ್ಟ್ ದೂಡ್ಸಕ ರಿಪೋರ್ಟ್ ಲ ಎನ್ ಲ ಅವಳ ಎಲ್ಲಾ ನಂದನ್ ಮೇಲೆ ಬಿಡ್ತಾಳಿ ನಮ್ಮ್ಲಸ್ ಅವರು
ನಂದು ಒಂದು ನಂದು ಒಂದು ರಿಪೋರ್ಟ್ ನಲ್ವತ್ತ ಎರಡು ಪೇಜ್ ನಲ್ವತ್ತು ಇ ಮೂರು ರೂಪಾಯ್ದ ಇದೆಯಾ
ನ ಅಷ್ಟ ಇಲ್ಲ ನೋಡು ನಾನನ್ ಮಾಡಿಲ್ಲ ಅಷ್ಟಕ್ಕೊ ನಾನನ್ ಬೇಕಂತ ಕಮ್ಮಿ ಮಾಡಿ ಎಷ್ಟ್ ಇಪ್ಪತ್ತ ತೊಂಬತ್ತು ಪೇಜ್ ಮಾಡಿ ನಾನನ್ ಮೂವತ್ತು ಪಜ ಮಕ್ಸಿಮಮು
ಮ ನಾನು ಏ ಮಾಡ ನಂಗೂ ಗೊತ್ತಿಲ್ಲ ಅಷ್ಟ ಆಗತ್ತಂತೆ
ಹ ರೀ ಬರೀ ಬರೀ ಮೂವತ್ ಪೇಜ್ ಇದ ಐತಿ ಬರ ರಿಪೋರ್ಟ್ ಅದು ಫಸ್ಟ್ ಇಂಟ್ರೊಡಕ್ಷನ್ ಅವೆಲ್ಲ
ಏನ ಗೊತ್ತಿಲ್ಲಿದಳೆ ಅಷ್ಟ ಆಗತ್ತ ಅಂತ ನಾನ ಏನ ಕಮ್ಮಿ ಆಗತ್ತೆ ಅಂದಕೊಂಡಿದ್ದೆ ಯಾಕ
ಅದ ಕಲರ್ ಜೆರಾಕ್ಸ್ ತಾನ ಎಲ್ಲವು
ಹ್ಮ್ ಹಓದ್ ಸತಿ ಏನಾಯ್ ಗೊತ್ತಾ ಹಓದ್ ಸತಿ ರಿಪೋರ್ಟ್ ಡ್ ದುಡ್ಡು ನಾನ್ ಕೊಟ್ಟಿಲ್ಲ ಅಂದ್ರೆ ಒಬ್ಬ ಇದ ಮಾಡಿದ್ ನಾನ್ ಫುಲ್ಲ ರಿಪೋರ್ಟ್ ಅವ್ನ್ ಕೊಟ್ಬಿಟ್ಟಿದೆ ಕೊಟ್ಬಿಡ ಅಂತ ಅವ್ನ್ ಎಷ್ಟಯ್ತ ಅವ್ನ ಅಷ್ಟು ಕೊಟ್ಬಿಟ್ಟಿದ ಒಂದ್ ರೂಪಾಯಿನೂ ಕೇಳಿಲ್ಲ ಈ ಸರಿ ನಾನೇ ಕೊಟ್ಟ ನಾ ನಂನ್ಗೂ ಗೊತ್ತಿಲ್ಲಷ್ಟ ಜಸ್ತಿ ಆಗತಾನು ಇನ್ನೂರು ರೂಪಾಯಿ ಇೂರ ಇನ್ನೂರ ವತ್ತು ಆಯತ ಅಂದ್ಕೊಂಡೆ ಆಯ್ತಾ ಅವನು ಕೊಟ್ಟ ನಾನು ಯಾರು ನಾನು ದೊಡ್ಡ ಅಣ್ಣು ಮತ್ ಇನ್ನೊಬ್ ನಮ್ ಇದನ್ನ ಒಬ್ನು ಮೂರೇ ಜನ ಇರೋದ ಓ ದೊಡ್ಡನ್ನು ಇಲ್ಲಿಲ್ಲ ದೊಡ್ಡನ್ನು ಏನೋ ಏನೋ ಹೋಗಿದ ಆಟ ಆಟರಕ್ ಹೋಗಿತ್ನಾ ನಂ ಕೊಟ್ಟ ಊಟ್ಟ ನಾನ ಹೋಗಿ ಕೊಟ್ಟೆ ಅಣ ಹಾಕ್ಸೋಣ ಅಂತ ಹಾಕಣ ಅಂತ ಹಾಕೋಣೆ ಎಷ್ಟಾಯಯ್ತ ಹೇಳು ಮುನ್ನೂರ ಅಂತ ಹೇಳ್ತೋಣೆ ನನ್ನ ಅಕೌಂಟಲ್ಲಿ ನೂರು ರೂಪಾಯಿ ಹ್ಮ ಒಂದಕ್ ಮುನ್ನೂರು
ದೇ ನನ್ ನಮ್ದು ಎಷ್ಟಕತಾನ ಗೊತ್ತಿಲ್ಲ ನನ್ ಹೀಗದ್ರ ಆಯ್ತಳ ನಾನೀಗ್ ಕೇಳ್ತಾಳೆ ಫುಲ್ ತಕ್ಷ ಸಂಬಂಧ ಜಗಮಿ ಹ್ಮ ಹ್ಮ್
ಇನ್ನೊ ಜತೆನ ಬದ ಅಲ್ಲ ಅವ್ಲ್ಲಿ ನೂ ನೂರು ನೂರು ನೂರು ಇ ನೂರ ಇಪ್ಪತ್ತ ಇತ್ತು ಅವನು ನಾನ್ ಬರೀ ತೊಂಬತ್ ಹಾಕ್ತೀನಿ ನಂಗೆ ಆ ಮೇಲೆ ಮನೆಗ್ ಹೋಗ್ಬೇಕು ದುಡ್ಬೇಬೇಕು ಅಂತ ಹೇಳನಾ
ಹ್ಮ್
ಆಯ್ತು ಎಷ್ಟಾಗುತ್ತೆ ಹಾಕಂತ ಹೇಳ್ದ ದೊಡ್ಡನಂಗೆ ಫೋನ್ ಮಾಡಿದೆ ಅಣ ಹಿಂಗೊಂದ್ ಸ್ವಲ್ಪ ಆಗ ಒಂದು ನೂರು ರೂಪಾಯಿ ಇದ್ರ ಹಾಕು ಬೇಕು ಅರ್ಜೆಂಟ್ ಹಾಕ್ಸ್ಬೇಕು ಅಂತನಾ ಅವ್ನ ಇಡ್ಕೊಂಡಿ ನನ್ನ ಹತ್ರ ಅಕೌಂಟ್ ಇಲ್ಲಿಲ್ಲ ಪರ್ಸಲ್ಲಿ ಇರ್ತದೆ ಎತ್ಕೊೋಗ ಅಂತ ಹೇಳ್ದ ಈಗ ನಾನು ವಾಪಸ್ ಹೆಂಗ ಬರ್ಲಿ ಅಂತ ಹ ವಾಪಸ್ ಹೆಂಗ ಬರ್ಲಿ ಅಂತ ಹೇಳ್ದ ಆಮೇಲೆ ಯಾರು ಯೋ ಫೋನ್ ಯಾರಿಗೋ ಫೋನ್ ಹಾಕ್ದೆ ಗೊತ್ತಿರೋ್ರಗಲ್ಲ ಅವ್ರ ಇವ್ರಗ ಅವರು ಹಾಕಿದ್ರು ಆಮೇಲೆ ಕೊಟ್ಬಿಟ್ಟು ದೊಡ್ಡ ಹಂ ಹೇಳೆಗಯ್ತ ಅಂತಿ ಅವ್ನು ಹಡ್ಕೊಂಡು ಪರ್ಸ ನೂರು ರೂಯಿತ್ಕೊಳ ಅಂತ ಹೇಳೆ ಅವನ್ ಪರ್ಸಲ್ ನೂರು ರೂಪಾಯಿ ಇತದೆ ಮತ್ತ ಅವ್ನ್ ಇನ್ನೊ ನಮ್ ಟೀಮೆಂಟ್ ಇ ಕಮ್ಮಿ ಕೊಟ್ಟ ತರಾಳ್ವ ಅದ ಮನೆಗೆ ಹೋಗ್ಬಿಟ್ಟಿ ಇ ತೊಂಬತ್ ಕೊಟ್ಟಿದಲ್ಲ ಇನ್ನೊಂದು್ ಐವತ್ತು ರೂಾಯಿಾಕ ಅಂತ ಎಕ್ಷಾ ನಾನೇ ಯಕ ಅವ್ ಇಟ್ಕೊಂಡು ಐತ್ತು ರೂಪಾಯಿಏ ಏಕ್ಕೆ ಅಂತೇಳಲ್ದನಾ ರಿಪೋರ್ಟ್ ಮಾಡಿದ್ದ ಯಾವನ ಅಂತ ಕೇಳ್ದ ನೀನೇ ಅಂತ ನಾನ್ ನನ್ನ ಸರಿ ನಾ ಮತ್ತೆ ಸುಮ್ನೆ ಹಾಕು ನಾನ್ ನೂರು ರೂಪಾಯಿ ಹಾಕಿರೋದು ಹೆಚ್ಚು ನಿಂಗ ನಾನ್ ನಂದ ಮೊನ್ನೆ ನಂದನ ನಂದ ನಮ್ಮ ಅಐಮದ್ಲಲ್ಲಾ ಬಯೋ ಆಯಮಂಗ್ ಹೇಳಿದೆ ಇ ಸಿಟ ಎಲ್ಲ ಹೇಳ್ದೆ ಹಿಂಗಿತ್ತ ನ ಮ್ಯಾಮ್ ಎಾ ನಾನೇ ಮಾಡೋ್ ಮ್ಯಾಮ್ ರಿಪೋರ್ಟ್ ಇಂದ ಎ ಹೇಳ್ದಿ ಪಿ ಪಿಟಿ ಇರ್ಕೊಂಡು ನೀವು ಪ್ರಾಡಕ್ಟ್ ಎಂಥರಗೆಂತ್ರ ಎಲ್ಲ ಮಾಡೋದು ನಾನೇ ಮ್ಯಾಮ್ ಅಂತ ಹೇಳಿದ್ರೆ ಹಯಮ್ಮ ನನ್ ಬೈತಾಳ ಗೊತ್ತಾ ಯಾಕ ನೀನೆ ಎಲ್ಲಾ ಮಾಡಕ್ ಹೋಗ್ತ ಅವ್ರಿಗೂ ಕೊಡುವ ಅಂತ ಹೇಳನಾ
ಅವ ಗೊತ್ತಾರಣ ಮ್ಯಾಮಿಗೆ ಅವನು
ಇಲ್ಲ ಲ್ಲೇ ಈ ದೊಡ್ಡನ್ನ ಗೊತ್ತಿರೋದು ಮ್ಯಾಮ್ಗ ಇನ್ನೊಬ್ನು ಗೊತ್ತ ಹೇಳನ ಲಾ ಅವನ್ ಇತಾಂತ ಹೇಳ್ದ ಮ್ಯಾಮ್ ಅವನು ಇನ್ನೊ್ನು ಪಿ ಜಿಲ್ಲಿ ಇರ್ತಾರ ಮ ಮತ್ತ ಇದು ಲ್ಯಾಪ್ಟಾಪ್ ಎಲ್ಲ ಮಾಡಕ ಇನ್ ದೊಡ್ಡನಂಗ ಅವ್ನ ದೊಡ್ಡಣ ಏನ್ ಹೇಳ್ತಾನ ಅಂದ್ರ ಹಾ ನನಗೂ ಕಳ್ಸು ನಾನು ಎಡಿಟ್ ಮಾಡ್ಕೊತೀನಿ ಅಂತ ಈಗ ನ ಕಳ್ಸದ್ ಹೆಂಗ್ ಕಳ್ಸ ಮ್ ಅವರೇ ಮಾಡ್ಬೇಕಲ್ಲ ಅಂತ ಹೇಳ್ ಹಾ ಯಾಮ್ ಇಡುಕೋಡು ನೀನೆ ಎಲ್ಲಾ ಮಾಡ್ತಯಲ್ಲಾ ದುಡ್ಡು ಕೊಡಕ್ ಹೋಗಬ ಅವರೇ ಕೊಡ್ಕೊಂಡ್ಲಿ ಅಂತ ಹೇಳ್ತಾರ ಅವ್ರು ಒಪ್ಪಲ್ಲ ಮಾ ನಾನ್ ಕೊಡಲ್ಲ ಅಂದ್ರೆ ಏನಕ್ ಕೊಡಲ್ಲ ನೀನು ನೀನು ಕೊಡ್ಬೇಕು ಅಂತ ಹೇಳ್ತಾರೆ ಅಂತ ಹೇಳ್ದ ಆಯಮ್ಮ ಹಿಡ್ಕೊಂಡಿ ಏನ್ ಅಪ್ಪ ಅಪ್ಪಾ ನೀನೇ ಮಾಡ್ತಾ ನಾನು ಮೊನ್ನೆ ತೋರಿಸೋಲ್ಲ ಮ್ಯಾಮ್ ಎ ಟು ನೋಡಿ ಮ್ಯಾಮ್ ಪಿ ಪಿ ಟಿ ರಿಪೋರ್ಟ್ ಎಲ್ಲಾ ನಾನೇ ಮಾಡೋದು ಏನ್ ತಪ್ಪಿದ ನಂಗೆ ಹೇಳ್ತಾರೆ ಮೊನ್ನೆ ನಂಗ ಅವ್ನ ಇದ್ನಲ್ಲ ದೊಡ್ಡನ ಏನ್ ಮಾತಾಡಲ್ಲಪ್ಪಾೊಡ್ಡನ ಬರ್ತಾನೆ ಸು್ನೆೈ ಕಟ್ಕೊಂಡಿರ್ತಾನೆ ಅವನನ್ನೊಬ್ರ ಮೊನ್ನೆ ಒಂದ್ ತಪ್ಪೇಳ್ ಬಿಟ್ಟಿದನಾ ನಾಗ ಏನಾಯ್ತ ಅಂದ್ರೆ ಮುನ್ನೇಶ ಇದ ಕೊಡ್ಬೇಕು ಫೈನಲ್ಸ್ ಎಮ್ದು ರಿಪಿಪಿಟ ಎಲ್ಲಾರೂ ಯಾರು ಮಾಡಿಲ್ಲ ಸುಮ್ನೆ ಯಾರು ಏನ ರ್ಯಾಂಡಮ್ ಕೊಟ್ಬಿಡ್ತಿದೆ ನ ಓಕ್ಕೊಂಬಿಟ್ಟಿದ ನಾವು ಏನ್ ಮಾಡ ಗೊತ್ತ ಏನ ರಂಡ್ ಎತ್ಕೊಂಡ ಕೋಟುಬೇಡನ ಅಂತ ಹೊಟೋದ ಅವ್ನು ಏನ್ ನಮ್ದು ಮಾತ್ರ ನೋಡ್ತವನ ಫುಲ್ ಕರೆಕ್ಟ್ ಆಗಿ ಬೈದ್ಬಿಟ್ಟವನೆ ನಮ್ಮ ನಾನು ಇನ್ನೊ ಪಿಜಿ ಇಂದ ಬರೋನು ಬೇಡ ಬೇಡ ನಾಲ್ಕ್ ಕೊಡೋಣ ನಾ ಕೊಡೋಣ ಅಂತ ನಾವು ಇಡ್ಕೊಂಡುವು ಬೇಡ ಕೊಬೋಣ ಇವತ್ತು ನೀನು ಅವನು ಕೈಯಲ್ಲಿ ಹೋಗಿ ತರಿಸದೆ ಅವನು ಯಾವಾಗ ಆಸ ರಿಜೆಕ್ಟ್ ಮಾಡಬಿಟ್ಟು ನನ್ ಮೇಲೆ ಕಿರ್ಚಕ್ ಬಂದ ನಾನ್ ಫುಲ್ ರೇಗೋಯ್ತು ನಂಗ ಏನು ಅಲ್ಲ ಇಷ್ಟೇ ನಿಂಗೆ ನೀನೇ ಮಾಡ್ಕೊ ನನ್ ಹೆಸರು ಕರ್ದ ನೋಡ ಆಮೇಲೆ ನಾ ಒಂದು ಕೈಯೂ ಮುಟ್ಟಲ್ಲ ಹೆಂಗ್ ಪಾಸ್ ಆತ
ನಿಮ್ಮ ಗ್ರೂಪ ಅಲ್ಲಿ ಎಷ್ಟು ಜನ ಇರದು ನೀವು ಮುರು ಜನಾನ ಅವನು ನೀನು ದೊಡ್ಡಣ್ಣ
ದೊಡ್ಡನ ನಬ್ನು ದೊಡ್ಡನ ಇಡ್ಕೊಂಡು ಹ ದೊಡ್ಡನ ಇಡ್ಕೊಂಡು ಹೇ ನನ್ನೇ ನನ್ ಇಡ್ಕೊಂತವನನೆ ಬೇಡ ಬೇಡ ಸುಮ್ನೆ ಜಗಳಲ್ಲ ಬೇಡ ಅಂತ ನಾನ್ ಹೇಳ್ಬಿಟ್ಟೆ ಅವ್ನ್ ನೋಡ್ಕೊ ನೋಡ್ಕೊಳಲ್ಲ ನಾ ನೋಡ ನಾನ್ ಬಿಟ್ಟುೋದ ನಿಮ್ಗೆ ಯಾರ್ಗೂ ಗೊತ್ತ ತಿಲಂಂತದ ಅಂತ ಹೇಳಿದೆ
ಅವೌನು ಇನ್ನೋಪನ್ಯ ಡಿಪಾರ್ಟ್ಮೆಂಟ್ ಅವನು
ಹ್ಮು ನಮ್ ಡಿಪಾರ್ಟ್ಮಂಟೆ ಪಕ್ಕದ್ ಕ್ಲಾಸ್ನವನು
ಪಕ್ಕದ್ ಕ್ಲಾಸ್ ಅವುನ ಗೊತ್ತಿರೋಣರಾಂತ
ನೋಡ್ ತೋ ರ್ಸುತಿನಿ ನಗಾ ನಮ್ಮ ಯಾವತ್ತಾ ಒಂದಿನ ಮಾತೆ ಸೂಟ್ ಹಾಕಿದ್ದೆ ನಾನು ದೇವರಾಣೆ ಅವತ್ ಹೊಡದಾಕ್ತಿದ್ದೆ ಅವನು ಸುಮ್ನೆ ಬಿಟ್ಟಿದಿನವನ್ನ ಆಯ್ತು ಆಯ್ತ್ರಿ